ಹಲೋ ಆ ರಾಜಾಜು ಆರಾಮಾ
ಹ ಆರಾಮ್ ನೋಡಕ್ಕ ನೀನ್ ಆರಾಮ
ನಾನು ಆರಾಮಿದೀ ನೋಡವ ಏನ್ ಬಾಳ್ ದಿವ್ಸಕ್ ಫೋನ್ ಮಾಡಿದಿ ನಾನು ಮನೆ ಫೋನ್ ಮಾಡಿದ್ದೇನೆ ನಿನಗೆ ಬಿಸಿ ಇದ್ದೇನಾ
ಅವೌದ ನೊಳ ಅ ನೀನ್ ಬಿಸಿ ಇದಕ್ಕಾ ಏನು ಶಿರಡಿ ಗಿರಡಿ ಸಾಯಿಬಾಬನ ಹತ್ರ ಹೋಗಿದಿ ಬಿಸಿಿ ಇದ ಈಗ
ಇಲ್ಲ ಸುಮ್ಮ ಮನ್ಯಗನ ಅವ್ರ ಜೊತೆಗೆ ಎಲ್ಲರ ಜೊತೆಗೆ ಪ್ರವಾಸಕ್ ನಡಿ ಅಂತಂದ್ರು
ಹಾ ಅಕ್ಕಾ
ಅದಕ್ ಹೋಗಿದ್ದೆ ನಾನು ಪ್ರವಾಸಕ್ ಬಾಳ್ ದಿವ್ಸ ಆಯ್ತು ಎಲ್ಲಿ ಹೋಗಿದ್ದೆ ಚಲೋ ಆಯ್ತು ನಾನು ನೋಡಿದ್ದಿಲ್ಲ ಹಾಗ ಹೋಗಿ ಅಂತ ಖುಷಿ ಆಯ್ತು ನನಗನ್ನು
ಹಾ
ಖುಷಿ ಆಯ್ತು ಶಿರಡಿ ಬಾಬಾ ಅ ದರ್ಶನನುೂ ಚೆಂದ ಆಯ್ತು ಬಾರಿ ವ್ಯವಸ್ಥಾ ಮಾಡ್ಯಾರಲ್ಲಿನು
ಹೌದಕ್ಕ ಹೆಂಗದಕ್ಕ ದೇವಸ್ಥಾನ
ದೇವಸ್ಥಾನ ಭಾರಿ ನೋಡ್ರ ಪ್ರಶಾಂತಗ ಐತಿ ಬಂದು ಭಕ್ತರು ಸುದಕ್ಕೆ ಅಷ್ಟು ಸೆಲೆಂಟ್ ಆಗಿ ಇರ್ತಾರಲ್ಲಿ
ಹಾಕ್ಕ ನಾ ನೋಡಿ ನೋಡಕ್ ಜೀವನದಾಗ ಒಂದ್ಸತ್ತ ನ ಅದು ಎ ಅದಂತನೂ ಗೊತ್ತಿಲ್ಲ ನೋಡಕ ನನ್ಗೆ ಸಿರಿಡಿ
ಮಹಾರಾಷ್ಟ ಮಹಾರಾಷ್ಟ್ರ ಅದು
ಮಹಾರಾಷ್ಟ್ರ ಆದಕ್ಕ
ಹಾ ಮಹಾರಾಷ್ಟ್ರ ಅದು ಅಂದ್ರ ಪಾಳೆ ಬಾಳ್ ಹಚ್ಬೇಕಕ್ ಅದಕ್ಕ ಲೈನ್ ಹಚ್ಬೇಕು
ಹಾ
ಲೈನ್ ಹಚ್ಬೇಕಕ್ ಅಂದ್ರ ನಾಕ್ ನಾಕ್ ತಾಸ ಐದಐದ ತಾಸತನಾನೂ ಸಿಗಂಗಿಲ್ಲ
ಜೀವನ್ದಾಗ ಒಂದ್ಸತಿ ನ ಹೋಗ್ಬೇಕಂತ ಮಾಡಿನಕ ಏನ್ ಹೋಗ್ತನೋ ಏನ್
ಹೋಗ್ಬೇಕಲ್ಲಾ ಈ ಬೇಸಿಗೆ ರಜೆದಾಗ ಹೋಗ್ ಬರ್ಬೋದಾಗಿತ್ ನೀನು
ಹೋಗ್ ಬರ್ಬೋದ ಅಕ್ಕ ನಿಮ್ಮಂಗ ನಮ್ದು ಫ್ಯಾಮ್ಲಿ ಇದ ಇಲ್ಲ ಕರೆಕ್ಟ್ ಆಗಿ ಹಿಂಗ ಕಕ್ ಕಕೊಂಡ್ ಹೋಗೋರು ಬರೋದು ಇಲ್ಲ
ಹೌದೌದೌದು ಇಲ್ಲ ನಿಮ್ಮ್ ಯಜಮಾನ್ರು ಕರ್ಕೊಂಡ ಹೋಗ ಎಲ್ಲಾ ಮಾಡ್ತಾರ ಹೋಗಲ್ಲೆ ಅವರೇ ಎಲ್ಲಾ ಕಡೆ ತಿರುಗಾಡ್ತಾರೆ ಗಾಡಿ ಡ್ರೈವಿಂಗ್ ಮಾಡ್ತಾರೆ
ಮಾಡ್ತಾರಪ್ಪ ಅಂದ್ರೆ ಕರ್ಕೊಂಡ್ ಕರ್ಕೊಂಡು ಹೋಗ್ಬೇಕಲ್ಲ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಡೆಯುತ್ತದೆ
ನಮ್ಮ ಇನ್ನರ್ ಫ್ಯಾಮಿಲಿ ಅವರು ಕರೆದುಕೊಂಡು ಹೋದರು ಕುಟುಂಬದ ಹಾಗೆ ಹೋಸ್ರು
ಹ್ಮ್ಎಲ್ಲ ಚೆನ್ನಾಗ್ ಸುತ್ತಾಡಿದ್ರೇನಕ್ಕ
ಒಂದು ಜ್ಯೋತಿರ್ಲಿಂಗ ನೋಡಿದ್ವಿತ್ರ್ಯಂಬಕೇಶ್ವರಅಂತೇಳಿ
ಹಾ ಅಕ್ಕ
ಶನಿ ಶಿಗ್ನಾಾಪುರ ಕೇಳಿರ್ಬೇಕಕ್ ನೀನು ಶನೇಶ್ವರ ಅಂತ ಹೇಳಿ ಆ ಮತ್ತೆ ಶನಿ ಶಿಗ್ನಾಸ್ಪುರ ಅಂತ ಕೇಳಿರಬೇಕು ಶನೇಶ್ವರ ಅಂತ
ಹಾ ಅಕ್ಕ
ಅದು ಒಂದು ಮತ್ತೆ ಪಂಡ್ರಪುರ್ ಬಿಟ್ಟಲ್ಲ ಅಂತೇಳಿ ಅಧಿಕ ಮಾಸ ತದ ಅಂತೇಳಿ ಎಲ್ಲರೂ ರೆಡಿ ಆದರು ಹೋಗಿ ನೋಡ್ಕೊ ಬರಾಮ ಅಂತೇಳಿ
ಅಧಿಕಮಾಸದಲ್ಲಿ ಹೋಗಬೇಕಾ
ಅಧಿಕಮಾಸದಲ್ಲಿ ಹೋಗಿ ಒಂದು ಸ್ವಲ್ಪ ಉಳಿ ಸ್ಥಾನ ಮಾಡ್ತಾರಲ್ಲ ಮೂರು ವರ್ಷಕ್ಕೊಂದು ಸತಿ ಬರುತ್ತೆ ಹಿಂಗಾಗಿ ಅವ್ರೆಲ್ಲಾರ ರೆಡಿ ಆದ್ರರು ನಾನು ಸುಮ್ನೆ ಹೋಗಿದ್ದೆ ನಾನು ನಮ್ಮನಗ್ ಮಾತಾಡ್ಸ್ಬೇಕಂತ ಅಂತ ಹೇಳಿ
ಹ್ಮ
ಅವೌದು ಅವ್ರ ಎಲ್ಲ ಆ ಕಡೆ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ರು ಆಲ್ರೆಡಿ ಅಂದ್ರೆ ಎಲ್ಲರು ಕೂಡಿ ಹೋಗೊಂಡ್ ನಡಿ ಅಂತೆ ಫಿಕ್ಸ್ ಮಾಡ್ಕೊಂಡಿದ್ರು ಅಂತ ಟೈಮಿಗ್ ಅವರು ಬರೋ ಹೋದೇ ಇರ್ಲಿ ಬಾ ನೀನು ಬಂದಿದಿ ಹೆಂಗು ಅನೇಶ ಬಂದಿದಿ ಬಾ ಅಂತ ಹೇಳಿ ನಾನು ನನ್ನ ಎರಡು ಮಕ್ಕಳು ಅವರು ನಾನು ಎಲ್ಲರೂ ಮನೆ ಗಾಡಿ ಐತಿ
ಹ್ಮ ಬುತ್ತಿ ಏನ್ ಮಾಡ್ಕೊಂಡ್ ಹೋಗಿದ್ರಕ್ಕಾ
ಇ ಅಮ್ಮರ ಮಾಡ ಅವ್ರ ಮನೆಗೆ ಮಾಡಿದ್ರು ನಮಮ್ಮ ಅಮ್ಮರು ಆಚ ಕಡದಂತ ಬಾ ಅಂದ ಅಕ್ಕಡೆ ಜಿಂದಗಿ ದಂತ
ಹಾ
ಅವ್ರು ಬರ್ಬೇಕಾದ್ರ ಅಲ್ಲಿ ದಪಾಟಿ ಮಾಡಕೊಂಡೊಂಬಂದ್ರು ಬೆಳಗ್ ಡಿಸೈಡ್ ಮಾಡ್ಯಾರ ರಾತ್ರಿ ಬಿಟ್ಟ
ಹೌದನಾಕ್ಕ ಎಷ್ಟ ದಿನಕ್ಕ ಒಂದ ದಿನ ಬೇಕನಾಕ ಹೋಗಕ್ಕ
ಹಾ ಒಂದ್ ನೈಟ್ ಎಲ್ಲ ಹೋಗಿವವಿ ಬೆಳಿಗ್ಗೆ ಮುಟ್ಟೇವಿ ನಾವವು ಅಲ್ಲಿ ಶನಿ ಶಿಗ್ನಾಾಪುರ್ದಾಗ
ಹೌದನಾಕ್ಕ
ಹ ಅಂದ್ರೆ ಸ್ವಲ್ಪ ನಡು ಎಲ್ಲ ಸ್ವಲ್ಪ ಡ್ರೈವರ್ ಸ್ವಲ್ಪ ಸುಸ್ತ ಇತಲ್ಲ ಒ ತಾಸ ಎರಡ್ ತಾಸ ರೆಸ್ಟ್ ಮಾಡ್ದ
ಹ್ಮ್ ಅಣ್ಣಾನು ಬಂದಿದ್ದ
ಇಲ್ಲ ಅವ್ರು ಬಂದಿಲ್ಲ ಅವ್ರ ಬೇರೆ ಕಡೆ ಬಾಡಿಗೆ ಹೊಓಡಿಯಕ್ ಹೋತಾರಲ್ಲಾ
ಹೌದನಾ
ಅವರು ಬಂದಿಲ್ಲ ಅವರು ಹುಬ್ಬಳ್ಳಿಅಲ್ಲೇ ಬಾಡಿಗೆ ಹೊಡಿತಾರಲ್ಲೇ
ಹ ಇಲ್ ಬಿುಡಕ ನಮಂಗ ರಾಘವೇಂದ್ರ ಸ್ವಾಮಿ ಇದೇ ಫ್ಯಾಮಿಲಿ ಒಳಗ ನೋಡಿದ್ದಿಲ್ಲಾ ಹ ಅದೊಂದ್ ನೋಡಿದ್ವಿ ನೋಡಮ್ ದೈವ ಇದ್ರರು ಕರ್ಶಾಂತ ಅಂದ ದೇವ್ರ
ಅಷ್ಟೇ ಅಷ್ಟೇ ಮತ್ತೇನಿಲ್ಲ ದೈವ ಇದ್ರ ಕರ್ಸ್ಕೊಂತ
ಹ್ಮ್ ದಯವ ಬೇಕಕ್ ನೋಡಕ್ಕ ದೇವ್ರ ಕರ್ಸೇಬೇಕಂತಂದ್ರ ಅತ್ನ ಸನ್ನಿಧಿಗ್ ಹೋಗಬಬೇಕಂದ್ರ ನಾವ್ ಪುಣ್ಯ ಮಾಡಿರ್ಬೇಕು
ಅಷ್ಟ ಬಾಳ ಅದು ದೈವ ಕರ್ಸ್ಕೊಂಡ ಯಾರಿ ಕರೀಬೇಕು ಅನ್ನಸ್ತದ ಅವ್ರಿಗೆ ಅಷ್ಟೆ ಕರತಾರ ಹೋಗ್ಬೇಕು ಹೋಗ್ಬೇಕು ಅ ಅನ್ ಹೋಗಕ್ಕೆ ಆಗಂಗಿಲ್ಲ
ಹಾಗಗಂಗಿಲ್ಲಕ್ಕ ಅದ್ ಟೈಮ್ ಕೂಡಿ ಬರ್ಬೇಕು ಮನ್ಯಾಗ್ನ ಎಲ್ಲಾ ಇದಾಗಬೇಕು ಹೋಗಕ್ನು ಒ ಓಪ್ಪಿಗೆ ಕೊಡ್ಬೇಕು ಅಂದ್ರ ಚಲೋ ಹೌದಿಲ್ಲ
ಹೌದು ಲಾಸ್ಟ್ ಟೈಮ್ ನಿನ್ ಜೊತೆಗ್ ನಾನ್ ಬಂದಿದ್ದೆ ಲಾಸ್ಟ್ ಅಲ್ಲೇ ರಾಘವೇಂದ್ರ ಸ್ವಾಮಿಗೆ
ನೀನ್ನಕ್ಕ ಬರ್ತೀನಿ ಬರ್ತೀನಿ ನನ್ ತಂದೆ ಬರ್ಲೇ ಇಲ್ಲ ನೀನ ನಾನ್ ನೋಡ್ದ ಬರ್ತ ಅಂತೇಳ್ಕ ಅಷ್ಟ ನೀನ್ ಏನ್ ಬರ್ಲೇ ಇಲ್ಲ ಇಲ್ಲಿಗೆ ಬರ್ತೀನಿ ನನ್ ಮಕ್ಕಳು ಕರ್ಕೊಂಡು ಬರ್ತೀನಿ ಅವ್ರ ಕರ್ಕೊಂಡು ಬರ್ತೇನೆ ಅಂದಂದು ಬರ್ಲೇ ಇಲ್ಲ
ಇಲ್ಲ ರಾಜು ಮಕ್ಕಳಿಗೆ ಈಗ ಸ್ಕೂಲು ಮತ್ತೆ ಮನೆಗಿನ ಸಮಸ್ಯೆ ಎಲ್ಲಾ ಬಾಳ ಇದ್ರೆ ಒಂದ್ ಸಾಲಗದ್ರೆ ಇನ್ನೊಂದ್ ಸಾಲ ಆಗಿರತ್ತೆ ಇಲ್ಲ ಕೆಲ್ಸ ಯಾವ್ದರ ಬಂದಿರತ್ತ ಇವರು ನಮ್ಮ ಯಜಮಾನ್ರು ಬೇರೆ ಕಡೆ ಡ್ರೈವಿಂಗ್ ಹೋಗಿರ್ತಾರ ಎಲ್ಲಾ ನನ್ಮಗೆ ಬಿದಿರ್ತ ನಾನೇ ಮಾಡ್ಕೋಬೇಕಾಗತ್ತತ್ ಅದನ್ನ
ಹೌದೌದು ಮತ್ತೆ ಸ್ವಲ್ಪ ಅಣ್ಣನು ಬೇರೆ ಕಡೆ ಹೋದಾಗ ಮತ್ತೆ ಎಲ್ಲಾ ಫ್ಯಾಮಿಲಿ ಸಮಸ್ಯೆ ಆಗದಲ್ಲಕ್ಕ ಕಾರಿಂದ ಏನಯ್ತಕ್ಕ
ಆ ಕಾರಿಂದ ಆಗ್ಯದ ಒಂದ್ ಸ್ವಲ್ಪ ಮ್ಯಾಗಿಂದ್ ಇನ್ನೊಂದ್ ಸ್ವಲ್ಪ ಅದು ಯು ಟಿ ಆರ್ ನಂಬರ್ ಕೊಟ್ರಂದ್ರೆ ನಾವು ಶೋರೂಮ್ಗೆ ಹೊಗ ತೊಗೊಂಡು ಬರಬೇಕು ಯು ಟಿ ಆರ್ ನಂಬರ್ ಕೊಟ್ಟಿಲ್ಲ ಅವ್ರನ್ನ
ಹ್ಮ್
ಎಲ್ಲ ಸ್ಯಾಂಕ್ಷನ್ ಆಗ್ಯದ
ಹ್ಮ್
ಯು ಟಿ ಆರ್ ನಂಬರ್ ಕೊಟ್ರಂದ್ರ ಹೋಗಿ ಶೋರೂಮಗ್ ಹೋಗಿ ಇವ್ರ ನಮ್ಮೂಊರ ಲೀಡ್ ಬ್ಯಾಂಕಿಂಗ್ ಬರ್ತೈತಿ ನಮ್ಮೂರ್ ಲೀಡ್ ಬ್ಯಾಂಕಿ ನಿದ ನಾವು ಶೋರೂಮಿಗೆ ಹೋದ್ರೆ ಅವರು ಡಿಲಿವರಿ ಕೊಡ್ತ ಅದನ್ನ
ಹ್ಮ್ ಅಂದ್ರೆ ಇಲ್ಲಿಗೆ ಕೊಡಕೈಲಿಗೆ ಕೊಡ್ತಾರಾನ ಅವ್ರು
ಆ ಕೊಡಕಲ್ಲಿಗ ನಮ್ಮರ್ ಲೀಡ್ ಬ್ಯಾಂಕಿಗೆ ಬರತ್ ಕೊಡಕಲಿಗೆ ಲೀಡ್ ಬ್ಯಾಂಕಿಗೆ ಬರುತ್ತದೋ ಅಲ್ಲಿಂದ ನಾವು ಎಲ್ಲಿ ಅದನ್ನು
ಹೌದನಾ ಇರ್ಲಿ ತಗಕ ಮಾಡ ಮತ್ತ ಪಾಪ ಅಣ್ಣಂಗನು ಬಾಳ ವರ್ಷದಿಂದ ಮಾಡ್ಬೇಕು ಗಾಡಿ ಮಾಡ್ಬೇಕು ಕಾರ್ ಮಾಡ್ಬೇಕಕ್ ಅನ್ನೋದ್ ಐತಿ ಮತ್ತೆ ಮಾಡ್ಲಿ ಪಾಪ
ಎಷ್ಟು ವರ್ಷದಿಒಂದ ಮತ್ತೊಬ್ಬ್ರ ಕ ಹೇಗೆ ದುಡಿಬೇಕಲ್ಲ ಅಂತೇಳಿ ಅವ್ರು ದುಡ್ದಿ ಅವ್ರು ಬರ್ಲಿಕ್ ದುಡಿದ್ರೆ ಎಷ್ಟು ಕಡಿಮಿನ ಪೇಮೆಂಟ್ ನಮ್ದೇ ಆದಂತಂದ್ರ ನಮ್ದೊಂದು ಸ್ವಲ್ಪ ಕೈಗೆ ಹತ್ತತದ ಅಂತೇಳಿ ಅಷ್ಟೇ
ಒಂದ್ ಹೇಳತ್ರರಿ ವಣಕ ನಮ್ದೇ ಅಂತ ಗಾಡಿ ಅಂತ ಅಂತೀವಲ್ಲ ಒಂದೊಂದ್ಸತಿ ಏನ್ ಅನ್ಸ ಇನ್ನೊಬ್ರ ಯಾಗೆ ದುಡ್ಡೋ ಚೊಲೋ ಅನ್ಸುತ್ತೆ ಒಂದೊಂದ್ಸತಿ ಏನಾಗ್ಬ ಬಿಡುತ್ತಾ ಅದ್ರ ತಕ್ಕ ದುಡಿಬೇಕು ದುಡಿಬೇಕಕ್ ನೋಡ್ ಒಟ್ಟ ಆಗ್ಲು ರಾತ್ರಿ ದುಡ್ದ್ ಅದ್ರದ ಅದಕ್ ಮುಟ್ಸಿ
ಹೌದೌದು
ಚ ಆಗ್ಲಿ ಅದಕ್ಕಾಗ್ಲಿದ ದುಡ್ದು ಮುಟ್ಟಿಸಸ್ಬೇಕಕ್ ನೋಡೋದ್ರದದು ಲೋನ್ ಮಾಡಿದ್ರ ಪರವಾಗಿಲ್ಲ ಅದ್ರದ ಅದಕ ಬಡ ಬಡ ದುಡಿಬೇಕು ಚಂದ ಹ್ಮ್ ಹೊಲ ಏನ
ಹೌದು ಅದನ್ನೇ ಅದನ್ನೇ ವಿಚಾರ ಮಾಡಿ
ಹ್ಮ್
ಹೊಲ್ದಾಗ ಇನ ಏನು ಹಾಕಿಲ್ಲ ಎಲ್ಲಾ ಕಡೆ ಹಾಕಕ ಬಿತ್ತಾಕತ್ತಾರ ನಮಮ್ಮ ಹೊಲ್ದಾಗ್ ಸ್ವಲ್ಪ ನೀರ್ ನಿಂತಾವ್
ಯಾಕ ಅಕ್ಕ
ಹಾ ಮಳಿ ಆಹ ನೀ ಮಳಿದ್ ಹಂಗ ಒಂಟ ಉರುಪು ಬಿಡಾವಲ್ಲ ಆಗೈತ್ತಲ್ಲ ಯಾಕ ಇವತ್ತು ಮಳಿ ಬಂತಂದ್ರ ಮರದಿವ್ಸ ಸ್ವಲ್ಪ ನಿಂತಿರ್ತೈತಿ ಒಣಗ್ಬೇಕೇಕಂದ ಮತ್ತೆ ಮಳೆ ಬಂದ್ಬಿಡ್ತದ ಹಿಂಗಾಗ್ ಒಣಗಲ್ಲ ಎಲ್ಲರೂ ಬಿಕ್ ಹತಾರೆ ಎಲ್ಲಾನ ನಿಮ ಹೊಲ್ದಾಗ್ನನು ಬಿತ್ತಿರ್ಬೋದಲ್ಲಾ
ಇಲ್ಲಾಕ್ಕ ಅದೇ ನಮ್ ಮಾವನು ಎಷ್ಟೊತ್ತಿದ್ರಿ ವರ್ಷ ಕಬ್ ಮಾಡ್ಬೇಕು ಕಬ್ ಮಾಡ್ಬೇಕಂತ ಹೇಳಿ ಎಲ್ಲಾ ಹೊಲ್ದಾಗೆಲ್ಲಾ ಕಲ್ಲ ಎದ್ದಿದ್ದು ಕಲ್ಲೆಲ್ಲ ದೊಡ್ಡ ದೊಡ್ ಕಲ್ಲು ಜೇಸಿ ಬಿ ಈಟಾಚ ನಮ್ದು ಕಿತ್ಸಿ ಯಲ್ಲ ಅದ್ನೇಲ್ಲ ಮುಚ್ಚಿಸಿ ಹ ನೀರ್ ಬಂದಿದ್ದು ಕಲ್ಲು ಮುಚ್ಬೇಕಂದ್ರೆ ನೀರ್ ಬಂದ್ಬ ಬಿಟ್ಟಿದ್ದು ನೋಡಕ ತೆಂಗಿನಾಗ
ಅಂದ್ರ ಅದು ಕಲ್ ತಗ್ರ ತೆಕ್ ಬೀಳ್ತ ಅದು
ಹ ಕಲ್ಲು ತೆಗದ್ಗಳ ಆಯ್ತು ನೀರ್ ದಬಾಸ್ ಬಂದಿತ್ತು ಹಂಗೆಲ್ಲಾ ಆಗೇತಿ ಅಂತ ಎಲ್ಲಾ ಮತ್ತೆ ಎಲ್ಲ ಮುಚ್ಚಿ ಇ ಮಾಡಿ ಕರೆಂಟ್ ತಗೊಂಡ. ಎಲ್ಲಾ ಮಾಡ್ಯನ ರೆಡಿ ಮಾಡ್ಯನ ಮತ್ ಇನ್ನೇನ್ ಶುರು ಮಾಡಿದ್ರ ಆಯ್ತಾ ಅಂತ ವಿಕೇಶನ್ ಮಾಡಿದ್ವಿ. ಏನ್ ಮಾಡ್ತ ದೇವ್ರ ಇದ್ರ ಆಯಗ್ ಓಡ್ಲಿಲ್ಲ ಕಲ್ಲ ಹತ್ತಿ ಬಿಡ್ತು ಬಾವಿಗೆ
ಕೌಯ ಬಾವೀ ತೋಡಿ ರನ್ನ ನೀವು
ಬಾವಿ ತೋಡಿವಕ್ಕ ಬಾವಿ ಕಲ್ಲತ್ತಿ ಬಿಡ್ತಲ್ಲಾ
ಹೌದೌದು
ಹ್ಮ್
ನೀರ್ ಬರಲಿಲ್ಲ ಏನ ಅದನ್ನ
ಕಲ್ಲದೆ ಮತ್ತೆ ಆಗ್ಲೇ ಇಲ್ಲ ನೋಡ್ ಏನ್ ಮಾಡ್ತವಿ ಕಲ್ಲತ್ತು ಕಲ್ಲತ್ತಿದ್ಗಳ ಇದ್ರೆ ನೀರು ಬರ್ಲೇ ಇಲ್ಲ ಅದು ಜಲ್ಲಿ ಸ್ಲೋ ಆಗ್ಬಿಡ್ತು ಬೋರ್ ಹಾ ಕಸಕ್ ನೋಡಿದ್ವಿ ಆತ ಬೋರ್ನಾಥಗ ಕುಂತು ಕುಂತು ಅತ್ತನ ಸಲಂದ ದಾರಿ ನೋಡಿ ನೋಡಿ ನೋಡಿ ಸಾಕಾಗಿ ಆಜು ಬಾಜುಕ ಎಲ್ಲಾ ಹೊಲ್ದಾಗ ಬಿತ್ತಕತ್ಬಿಟ್ರು
ಹ ಮತ್ತೊಮ್ಮ್ ಮತ್ತೊಮ್ಮ ಪ್ರಯತ್ನ ಮಾಡ್ರವ ಮತ್ತೆ ಏನ್ ಮಾಡ್ಬೇಕು ಈಗ ಅದು
ಈಗ ಆಗಲ್ಲ ತ್ರಿವೇಣಕ್ಕ ಈಗ ಮಳೆ ಇದಲ್ಲ ಆಯ್ತ ಈಗ ಮೂರ್ ದಿನ ನೆಲ ಒಣಗ್ಬೇಕ್ ಮತ್ತೆ ಹಸಿ ಒಳಗ್ ಆಗಂಗಿಲ್ಲ ಅಂತರ ಒಣಗದ್ರದಾಗೆ ಮತ್ತೆ ಅಚ್ಚಿ ಮಳೆ ಹೊಡಿತಳ ಹಾ
ನಮ್ದುನು ಕೇಳ್ಬಿಟ್ಟದ ಒಣ್ಣೆಲ್ಲಾ ಒಣಗ್ ತಂದ್ರ ಸ್ವಲ್ಪ ಬಿತ್ತಬೇಕಂತ್ ಮಾಡತಾರ.
ಹಾ ಇಂಗಾದ್ರೆ ಏನ್ ಆಗ್ಬಿಡುತ್ ತಕ ತೊಂದರೆ ಆಗ್ಬ ಬಿಡ್ತದ ಅಜ್ಜಿ ಮಳಿ ಹೊಡಿತ ತೊಂದ್ರ ಅಂದ್ರೆ ಏನ್ ಮಾಡಕ ಆಗುತ್ತ ಹೌದಿಲ್ಲ
ಹ ಹೌದ ಹೌದು ರಾಜೇಶ್ವರಿ ಹೌದೌದು ನಿಮ್ ಕಡೆ ಸಿಲಿಂಡರ್ದ ಹೆಂಗ್ ನಡದದ
ಹೆಂಗ್ ನಡದ್ದಕ್ಕ ಈಗ ಸಿಗಂಗಿಲ್ಲ ಅಂತೇಳಿ ಈಗ ಬೇಕಿದ್ದರ್ ಬಲ್ ಒಂದ್ ಇಸ್ಕೊಂದನ ಅದ ದ್ರ ಏನ್ ಮಾಡ್ತಿ ಈಗ ಎತ್ತತ್ತಿದ್ರ ನಮಗ್ ಕೊಡ್ರ ಅನಕತ್ತಾರ
ಹೌದು ಅಲ್ಲಿ ನಿಮ್ದ ಇಲ್ಲ ಅದಾವಲ್ಲ ಎಲ್ಲ ಅಲ್ಲಿ ಹೋಗಿ ಇಲ್ಲದೆ ತಗೊಂಡ ಹೋಗಿರಾ
ಇಲ್ಲಕ್ಕ ನಮ್ಮ್ ತಮ್ಮಂದು ಇಲ್ಲಿ ದೇವದುರ್ಗ್ದ ಹೆಚ್ ಪಿ ತಕೊಂದು ಬಂದಿನಿ ಅದು ಹೆಚ್ ಹೇಚ್ ಪಿ ನಡಿಯಲ್ಲ ಅಂತ ಇಂಡಿಯನ್ನೆ ಬೇಕಂತ
ಹೌದ ಅಲ್ಲೆಲ್ಲಾ ಇಂಡಿಯನ್ ಅದ ನಮ್ದು ರಾಯಚೂರ್ದು ಅಹ ರೆಗ್ಯುಲೇಟರ್ ವಾಪೀಸ್ ಕೊಟ್ಟು ಅಲ್ಲಿದ್ದ ಸಿಲಿಂಡರ್ಗಳು ಬಾಳ ಅದಾವ ನಂಬಲಿ
ಹ್ಮ್
ಈಜಿ ಅದವು ಇಲ್ಲಿ ನಮಗ್ ತರಕ್ ಅನುಕೂಲ ಆಗಲ್ಲಗ ನಮ್ಗನು ಸಿಲಿಂಡರ್ ಬಾಳ ಐರನ್ ನಡ್ದದ್ ಇಲ್ ನಮ್ ಊರಾಗ
ಅಲ್ಲಕ್ಕ ನೋಡಕ್ಕ ಇದ್ರ ಸಿಲಿಂಡ್ರ ಇದ್ರ ಒಂದ್ ತಗೊಂಡ್ ಬರ್ತಾನಾವ ಊರಿಗೆ ಬಂದು ಒಂದ ದಿನ ಅನುಕೂಲ ಆದಾಗ
ಹೌದು ಅಲ್ಲಿದು ನಮ್ಮ ಯಜಮಾನ್ ರ ಹೆಸರ್ಲ್ಲ ಐತಿ ಅಲ್ಲೇ ಶಕ್ತಿನಗರದ ಐತಿ ನಮ್ದು
ಅದೇ ಶಕ್ತಿ ಹರ್ದ ಇದ್ರೆ ನೋಡು ಮತೆ. ಅಣ್ಣ ಕೇಳು ರೇಟ್ ಗಿಟ್ಟು ಕೇಳು ಕೇಳಕೆಸನ್.
ಅದೇ ನಮ್ ಯಜಮಾನ್ರು. ಫೋನ್ ಮಾಡಿ ಮಾತಾಡ ನಮ್ಮ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಮಾತಾಡಿದ್ರಾಗ ನಿಮ್ಗೂ ಅನುಕೂಲ ಆಗುತ್ತೆ. ನೋಡ್ ಅಲ್ಲೇ ನಿಮ್ಗೆ ಇರ್ತಿರಲ್ಲ.
ಹಾ ಅನ್ಕೂಲ ಆಗತ್ತಕ್ಕ ನೀನ್ ಪುಣ್ಯ ಬರ್ತಾ ಮೊನ್ನೆ ಅಂದಿನ ನೋಡು ನಾನ್ ಅಂದದಕ್ಕೆ ಏನಂದ ಫೋನ್ ಹಚ್ಚು. ಅಚ್ಚಿ ಮಾತಾಡು ಮತ್ತೆ ಎಲ್ಲಾ ನಿನ್ಗ್ ಗೊತ್ತಿಟ್ಕನ್ ಕೇಸಿನು ಯಾಕ ಸುಮ್ಮನೆ ಇರ್ತೆ ಅಂತ ಅಂದ. ಇಲ್ಲಪ್ಪಾ ತ್ರಿವೇಣಿ. ಓಟ್ಲಾ ಮಾಡ್ತಿದ್ರು ಮತ್ತೆ ಒಂದು ಕೊಡ್ತಾರ ಅನ್ ಕೇಳ ಮತ್ತೆ ತಿಪ್ಲ ಆಗ್ಯದ. ಅವು ಬಿಡವಾಲ್ರು ಎಲ್ಲಿಮತ ಕೊಡು ಕೊಡು ಅನ್ನಕತ್ತರ.
ಹೌದೌದು ಒಂದೇ ಆಗ್ಯ ಅದೇನ ನಿಮ್ಗನು.
ಅದ್ ಹೆಚ್ ಪಿ ಅದ ಹೆಚ್ ಪಿ ತುಂಬಾ ಒಂದು ಎಚ್ ಪಿ ಮೂರ್ವರೆ ಸಾವಿರ ಅಂತ ತುಂಬಾಕ.
ಬಾಳ ಅದು ಬ್ಲಾಕ್ಲೆೇ ಬಾಳ ತಗೊಂತತಾರ ಅವರೆಲ್ಲ ರೇಟ್
ಅವ್ನ್ ಬ್ಲ್ಯಾಕ್ಲೆ. ಬಾಳ್ ತಗೋಕತಾರ ಅದಕ ನೋಡಪ್ಪಾ ಮತ್ತೆ ಹಿಂಗ್ ಪರಿಸ್ಥಿತಿ ನಮ್ದ್ ಹಿಂಗ ಆದ ಮತ್ತೆ ಜ ಆಗುತ್ತೆ ರೊಕ್ಕ ನೋಡು ಅಂತ ನಾ ಅಂದೆ.
ಸರಿ ತುಗೊ ನಾ ಕೇಳ್ಬಿಟ್ಟು ನೀನ್ಗೆ ಹೇಳ್ತೀನಿ ಅಂತ ಮತ್ತ ಮಾಡ್ತೀನಿ. ಮತ್ ಮಾಡ್ತನಿ ಕೇಳ್ಬಿಟ್ರ ನಿಂಗ.
ಹ ಹ ಸರಿ ಹಚ್ಚಕ್ಕ ಆಮೇಲೆ ಯಾವಾಗನಾ.
ಹಾ ಸರಿ ಸರಿ.
ಇಡ್ಲಕ್ಕ.